ಅ
ಹಾ ಆರಾಮ್ ನೀವು
ಹ್ಮ್ ಆರಾಮ ಇದೇನ
ಏನ್ ಮಾಡ್ತಿದ್ದೀರಾ
ಏನು ಇಲ್ಲ ಸುಮ್ಮನೆ ಹಾಗೆ ಆಡ್ಡಾಡ್ತಾ ಇದ್ದೆ ಹೊರಗಡೆ
ಹೌದಾ
ಹ್ಮ್ ನೀವು
ನಾವು ಸುಮ್ನೆ ಕುಂತಿದ್ದ್
ಹೌದಾ
ಹಾ
ಹ್ಮ್ ಮತ್ತೆ ಏನ್ ಸಮಾಚಾರ
ಏನಿಲ್ಲ ನಮ್ಮೂರಲ್ಲಿ ಒಂದ್ ಜಾತ್ರೆ ಆಯ್ತು
ಹೌದಾ
ಅದ್ರ ಬಗ್ಗೆ ನೆನ್ಸ್ಕೊಂಡ್ ಕುೂತ್ಕೊಂಡಿದ್ವಿ
ಹೌದಾ ಹ್ಮ ಯಾವ್ ತರ ಮಾಡ್ತೀರಾ ನೀವು ಜಾತ್ರೆ ಎಲ್ಲ
ಮ ಎಲ್ಲ ಸೇರಿ ಹೋಗಿದ್ವಿ ಜಾತ್ರೆಗೆ ನಾವು ಜಾತ್ ನಾವು ಜಾತ್ರಲೆಲ್ಲಾ ಹ ನಾವು ಜಾತ್ರರೆಲ್ಲ ಎಲ್ಲಾ ನಾನ್ ವೆಜ್ ಮಾಡ್ತೀವಿ ವೆಜ್ಜ್ ಮಾಡೋರ್ಗೆಲ್ಲ ವೆಜ್ ಮಾಡ್ತಾರೆ ಮ ಹ ನಾವ್ ಮನೆ ನಮ್ಮೂಊರಲ್ಲಿ ಮೂರ್ ದಿನ ಜಾತ್ರೆ ಮಾಡ್ತಾರೆ ಒಂದ್ ದಿನ ಎಲ್ಲಾ
ಅ
ಹ ಮೊದಲನೇ ದಿನ ಊರಲ್ಲಿ ಇರೋವರೆಲ್ಲಾ ಸೇರಿ ಅಲ್ಲೆಲ್ಲಾ ಕ್ಲೀನ್ ಮಾಡಿ ಅದಕ್ಕೆ ಎಲ್ಲಾ ಇತಾರೆ ಸ್ಪರ್ಧೆಗಳೆಲ್ಲಾ ಇರುತ್ತೆ. ಹ ಪಕ್ಕದನು ಪಕ್ಕದ ಊರವರು ಎಲ್ಲ ಯಾರಾದ್ರೂ ಅದರಲ್ಲಿ ಭಾಗವಹಿಸ್
ಹ ಹೌದಾ ಹ್ಮ್ ಯಾವ್ ತರ ಇರುತ್ತೆ ಹೌದು ಚಟುವಟಿಕೆಗಳು.
ಗಳಂದ್ರೆ ಇವಾಗ. ರಂಗೋಳಿ ರಂಗೋಳಿ ಸ್ಪರ್ಧೆ ಇರುತ್ತೆ. ಮತ್ತೆ ಓ ಹುಡುಗರಿಗಾದ್ರೆ ಮರ ಹತ್ತೋದು ಎಣ್ಣೆ ಎಲ್ಲಾ- - ಹಚ್ಚಿ ಬಿಟ್ಟಿರ್ತಾರೆ ಆ ಮರಕ್ಕೆ ಕೆಳಗಡೆ ಎಲ್ಲ ಮಣ್ಣು.
ಮತ್ತೆ ಅದ್ ಯಾಕೆ ಅದು ಹೇಗೆೆ. ಅಲ್ಲ ಅವ್ರ ಮೈ ಮೇಲೆಲ್ಲ ಎಣ್ಣೆ ಹಚ್ಚಿರ್ತಾರೆ ಅಂತ ಹೇಳ್ತಿದ್ದೀರಾ ನೀವು ಅದ್ ಹೆಂಗ್ ಮರ ಹತ್ತುತಾರೆ.
ಹ ಮರಕ್ ಹಚ್ಚಿರ್ತರ ಹತ್ಬೇಕು ಅದೇ ಸ್ಪರ್ಧೆ ಅಲ್ಲಿ.
ಹೌದಾ ಹಾ ಹಾ ಹೌದಾ
ಹಾ
ಹೌದಾ
ಬೇಳ ಬೆಳದು ಅಂತ.
ಹೌದಾ ಹೌದಾ
ಹ್ಮ್ ಯಾರಾದ್ರೂ ಸ್ಪರ್ಧೆ ಮಾಡ್ಬೋದು ಪಕ್ಕ ಊರುಂದು ಹ್ಮ. ಭಾಗವಹಿಸಬಹುದು. ಏನು ಆಗಲ್ಲ ಅ ಅಲ್ ಹೇಳ್ತಿರ್ತರೆ ಹಿರಿಯರು ಏನು ಆಗಲ್ಲ. ಅದು ಅಂತ.
ಹೌದಾ
ಆತರ ಎಲ್ಲಾ ಇರುತ್ತೆ ಅದೆಲ್ಲಾ ಮೊದನೇ ದಿನ ಮಾಡ್ತಾರೆ. ಎರಡನೇ ದಿನ ಎಲ್ಲಾ. ರಂಗು ರಂಗಾಗಿ ರೆಡಿಯಾಗಿ ವಿಧ ವಿಧ ಹೂಗಳಲ್ಲಿ ಎಲ್ಲ ಆ. ವಿ ವಿಧ ವಿಧ ಹೂವುಗಳಲ್ಲೆಲ್ಲಾ ಶೃಂಗಾರ ಮಾಡಿ.
ಹೌದಾ
ಅದನ್ನ ಯಾರು ನಮ್ ಮನೆಯಲ್ಲಿ ಎಲ್ಲಾರೂ ಹೆಂಗ ಹೆಂಗ್ ಮಾಡ್ತೀವಿ. ಚೆನ್ನಾಗಿ ಒಬ್ಬಬ್ ಒಬ್ರಿಗಿಂತ ಒಬ್ರು ತುಂಬಾ ಚೆನ್ನಾಗಿ ಮಾಡಿರ್ತಾರೆ. ಅದನ್ನೆಲ್ಲಾ ತಗೊಂಡೆ ಅಲ್ಲಿ ಒಂದ್
ಎಲ್ಲಾ ಮನೆಯಲ್ಲೂ ಮಾಡ್ಬೇಕಾ ಅದು ಹೂವದ್ದು ಹೂವು ಎಲ್ಲಾ ಮಾಡ್ಕೋಬೇಕ.
ಹಾ ಒ ಬೊ ಅವ್ರ ಅವ್ರ್ ಇಷ್ಟ ಯಾರ್ ರ್ಯಾರಿಗೆ ಹೆಂಗ್ ಹೆಂಗ್ ಇಷ್ಟ ಬರುತ್ತೋ ಮಾಡ್ಕೊಂಡು ಬರ್ತಾರೆ. ತಗೊಂಡು ಎಲ್ಲಾರು ಹಾ.
ಹಾ ಹಾ ಮತ್ತೆ ಎರಡನೇ ದಿನ ಏನ್ ಮಾಡ್ತಾರೆ.
ಅದೇ ಹೂವ ಅದೆಲ್ಲಾ ಇದ್ ಮಾಡ್ಕೊಂಡು ತೇರ್ತರ ಒಬ್ಬೊಬ್ಬರು ತೇರ್ ಮಾಡೋದು. ಒಬ್ಬೊಬ್ರು ಇದ್ ಮಾಡೋದು ಹೂವಿನೆಲ್ಲೆಲ್ಲಾ ಕಟ್ಟಿ.
ತೇರ್ ಮಾಡ್ತಾರೆ ಅವ್ರು.
ಹಾ ಅದು
ಹೌದಾ.
ಹಾ.
ಈ ತರ ಎಲ್ಲ ಮಾಡ್ತಾರಾ.
ತುಂಬಾ ಚೆನ್ನ್ ಮಾಡ್ತಾರೆ ಒಬರಿಗಿಂತೂ ಒಬ್ಬರು ನಿಮ್ಗಿಂತೂ ನಾವ್ ಚೆನ್ನ್ ಮಾಡ್ದಂಗ ನಮ್ಗಿಂತ ಅವರು ಇನ್ನೊಬ್ಬರು ಚೆನ್ನಾಗ್ ಮಾಡ್ತಾರೆ ಎಲ್ಲರೂ ತುಂಬಾ ಚೆನ್ನಾಗ್ ಚೆನ್ನಾಗ್ ಮಾಡಿರ್ತಾರೆ.
ಹೌದಾ. ಹ್ಮ್ ನಮ್ ಕಡೆ ಎಲ್ಲಾ ಈತರ ಎಲ್ಲಾ ಮಾಡಲ್ಲ. ಅಂದ್ರೆ ನಿಮ್ ಕಡೆ ತುಂಬಾ ಚೆನ್ನಾಗಿ ಮಾಡ್ತಾರೆ. ಹಲೋ.
ಮತ್ತೆ ಅಡಿಗೆಗಳು ನಾನೇ ಹೌದಾ.
ಹಾ.
ಮೂರನೇ ಈ ತರ ನಾನ್ ವೆಜ್ ಮಾಡ್ತಾರೆ.
ಹೌದಾ.
ನಾನ್ ವೆಜ್ ಮಾಡ್ತಾರೆ ಸಿಹಿ ತಿನ್ನು ಇವಾಗ ಎಲ್ಲರೂ ತಿನ್ನಲ್ಲಲ್ವಾ.
ಹೌದು ಮಾಂಸಾನೇ ಎಲ್ಲಾನೂ ತಿನ್ನಲ್ಲ ಒಬ್ಬೊಬ್ರು ಸಿಹಿ ತಿಂಡಿಗಳೆಲ್ಲ ತಿನ್ಂತಾರೆ.
ಹ ಅಂತವ್ರಿಗೋಕ್ಸರ ಸಿಹಿ ತಿಂಡಿನೇ ಮಾಡಿರ್ತಾರೆ. ಅವತ್ತು ಎಲ್ಲಾರ್ನ ಅಕ್ಕ ಪಕ್ಕದ ಊರ್ನವರ್ನ. ಮತ್ತೆ ನೆಂಟ್ರ ಇರ್ತಾರಲ್ವಾ ನೆಂಟ್ರನ.
ಹೌದು. ಹೌದೌದು. ಅವ್ರಗೆಲ್ಲ ಕರೆದು ಬಿಟ್ಟು ಕೊಡ್ತೀರಾ ಅನ್ಸತ್ತಲ್ವ ಕರಸ್ತಿರಾ ಅವ್ರನೆಲ್ಲಾ ಊರಿಗೆ.
ಎಲ್ಲಾರ . ಎಲ್ಲರಿಗೂ ಊಟ.
ಹೌದು.
ಹ ಈಗ ನಮ್ಮಿ ಹೇ. ಹೇರ್ ಬ್ಯಾಂಡ್ಸ್ ಎಲ್ಲ ಮಾಡ್ತಾರೆ ಮತ್ತೆ ರಾಗಿ ಆಟ ಮಾಡ್ತೀವಲ್ಲಾ. ಆ ತರ ವಸ್ತುಗಳು ನೇಗಿಗಳು.
ಹಾ.
ಎಲ್ಲಾ ಮಾರ್ತಿರ್ತಾರೆ.
ಹೌದಾ.
ಅ ಹ್ಮ್ ಏನೇನ್ ಬೇಕೋ ಎಲ್ಲ ಸಿಗುತ್ತೆ ಅವಾಗ ಪರ್ಸೆ ಒಂದ. ಅದು ಹೆಂಗ್ ಮಾಡ್ತಾರ ಅಂದ್ರೆ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಸಂಜೆ ಒಂಬತ್ತು ಗಂಟೆ ಇಲ್ಲ. ಹತ್ತು ಗಂಟೆವರೆಗೂ ಮ ಮಾರ್ತಾ ಇರ್ತಾರೆಲ್ಲಿ.
ಹೌದು. ಹೌದಾ.
ಅದು ಪರಿಸಲಿ ಅವತ್ತೇ ಏನ ಆಯ್ತು ಅಂದ್ರೆಆಹ. ಕಲಾವಿದಿದರು ಇರ್ತಾರಲ್ವ ಇವಾಗ ಕೋಲಾಟ ಮಾಡೋರು ನಾಟಕ ಮಾಡ್ತಾರೆ.
ಹೌದೌದು ಅಂದ್ರೆ ಸ್ಪರ್ಧೆಗಳು ಎಲ್ಲ.
ಆ ಸ್ಪರ್ಧೆ ಏನಿರಲ್ಲ ಅವರ ಪ್ರೀತಿ ಎಲ್ಲಾರೂ ಅಂದ್ರ. ಅವ್ರಿಗೆ ಆಹ ಖುಷಿಗೋಸ್ಕರ.
ಹಾ.
ಅವರಲ್ಲಿರೋ ಇದ್ ಅವ್ರಗೇಏನೇನು ಬರುತ್ತೆ.
ಹಾ ಹಾ ಹಾ ಅಂದ್ರೆ ಅವ್ರ ಪ್ರತಿಭೆಗಳನ್ನ ಅವತ್.
ಹೂ ತೋರ್ಸ್ಕೊಳಕ್ಕೆ ಎಲ್ಲಾರು ಅವ್ರ ಅವರು ಮಾಡ್ತಿರ್ತಾರೆ.
ಹೌದಾ.
ನಾ ನಾವು ನಮ್ಗ್ ಬೇಕಾದಷ್ಟು ದುಡ್ಡು ಸಮೇತ ಕೊಡಬಹುದು ಅವ್ರಿಗೆ ನಾವು.
ಹೌದಾ.
ಹ ನಾವ್ ಮೆಚ್ಚಿ ಅದು ನಮ್ಗೆ ಇಷ್ಟ ಆದ್ರೆ ಅವ್ರಿಗೆ ದುಡ್ಡು ಸಮೇತ ಕೊಡಬಹುದು ಹ್ಮ್ ಕೊಡ್ತೀವಿ
ಹ
ತುಂಬಾ ಚೆನ್ನಾಗ್ ಅನ್ಸುತ್ತೆ ಹೆಂಗಂದ್ರೆ ಕೊ ಇವಾಗ ನಾವು ನಾವು ಕೊಟ್ಟು ಅದೆಲ್ಲ ಇ ಇದ ಮಾಡೋದಕ್ಕೆ ಚೆನ್ನಾಗಿರುತ್ತಲ್ಲ ನೋಡೋದಕ್ಕೂ ಒಂಥರ ಖುಷಿ ಅನಿಸುತ್ತೆ
ಹೌದೌದು ಮತ್ತೆ ಹಬ್ಬ ಅಂದ್ರೆ ಎಲ್ಲರಿಗೂ ಖುಷಿನೇ ಅಲ್ಲ ತುಂಬಾ ಖುಷಿ ಆಗುತ್ತೆ
ಹೌದು
ಹೌದು ನೀವಂತೂ ತುಂಬಾ ಮನಸ್ಪೂರ್ತಿ ಹ್ಯಾಪಿ ಯಾಗಿ ಖುಷಿಯಾಗಿಂತ ನೆಮ್ಮದಿಯಾಗಿರ್ತೀರ ಅನ್ಸುತ್ತೆ ಹಬ್ಬದ ದಿನ
ಹೌದು ತುಂಬಾ ಚೆನ್ನಾಗಿ ಯಾಕಂದ್ರೆ ಇವಾಗ ಎಲ್ಲಾರೂ ನೆಂಟರು ಬಂದಿರ್ತಾರೆ ಸ್ನೇಹಿತರು ಬಂದಿರ್ತಾರೆ
ಹೌದೌದು
ನಮ್ಗೆ ಗೊತ್ತಿರೋರೆಲ್ಲಾ ಬಂದಿರ್ತಾರೆ ಅವಾಗ ಇವಾಗ ಯಾವಾಗೂ ಸಿಗಕ್ ಯಾವಾಗೂ ಸಿಗಕ್ ಆಗಲ್ಲ ಅಲ್ವಾ ಇವಾಗ ಎಲ್ಲ ಆಗ್ಲಿ ಮೊದ್ಲಿನ ಕಾಲದಲ್ಲ ಆದ್ರೆ ಯಾರು ಜಾಸ್ತಿ ಶಾಲೆಗಳಗ ಹೋಗ್ತಿರ್ಲಿಲ್ಲ
ಹೌದು
ದೂರ ಪಟ್ನಗಳಿಗೆ ಹೋಗ್ತಿರ್ಲಿಲ್ಲ ಅಲ್ಲಿ ಅಲ್ಲಿ ಎಲ್ಲೇ ರರು ಮಾತಾಡಿಸ್ತಾ ಇದ್ರು ಇವಾಗ ಅದ್ರ ಹಂಗಲ್ವಲ್ಲ ಎಲ್ಲಾ ಪಟ್ಟಣಗಳ ಹೋಗ್ಬಿಡ್ತಾರೆ ಎಲ್ಲಾ ಶಾಲೆಗೆ ಹೋಗ್ಬಿಡ್ತಾರೆ ಸಿ ಎಲ್ಲಾರೂ ಒಂದ್ ಹತ್ರ ಕೂಡಿದೀವಿ ಅಂದ್ರೆನೆ ಅದು ಇದಾಗಿರುತ್ತೆಲ್ವಾ ಏನಾದ್ರೂ ಹಬ್ಬ ಬಾಗಿರುತ್ತೆ
ಹೌದೌದು ಹೌದು ನೀವು ಮಾತಾ ಹೇಳ್ತಾ ಇರೋದೆಲ್ಲ ತುಂಬಾ ಸತ್ಯ ಇದೆ ಹೌದು ಸರಿಯಾಗಿದೆ
ನನ್ ನಮ್ಗೂ ಅಷ್ಟೇ ನನ್ಗೂ ಅಷ್ಟೆ ಅದೆಲ್ಲಾ ತುಂಬಾ ಇಷ್ಟ ಆಗುತ್ತೆ ಯಾಕಂದ್ರೆ ಅವಾಗೆಲ್ಲ ಎಲ್ಲಾರ್ ಸೇರ್ತವಿ ಒಂದಗೂಡ್ತೀವಿ ಅವಾಗ ಓ ಹಂಗ್ ಮಾಡಿದ್ವಿ ಹಿಂಗ್ ಮಾಡಿದ್ವಿ ಅಂತ ಮಾತಾಡ್ಕೊಳ್ಳೋದು
ಹೌದು ತುಂಬಾ ಅಂದ್ರೆ ತುಂಬಾ ಖುಷಿ ಇರುತ್ತೆ ಆ ಅವತ್ತು ಇತ್ತಿನ ದಿನ ನಾವ್ ಎಲ್ಲದನ್ನು ಮರ್ತೋಗ್ಬಿಟ್ಟಿರ್ತಿವಿ ಅವ್ರ ಜೊತೆ ಕ ಅವ್ರ ಜೊತೆ ಕಾಲ ಕಳಿತಾ
ಹಾ ನಮ್ಮ್ ಅಕ್ಕ ಒಬ್ರ ಇದ್ದಾರೆ ನಾವು ಪಾಸೆಯಲ್ಲಿ ಏನಾದ್ರು ತಗೊ್ ಬರಕ್ ಹೋದ್ರೆ ಅವ್ರು ಹಂಗಲ್ಲ ಇಡೀ ಪರಸೆ ಎಲ್ಲ ಸುತ್ತಾಡಿ ಲಾಸ್ಟ್ ಅಲ್ಲಿ ಒಂದು ಬಜ್ಜಿ ತಗೊಂಡ್ ಬಂದ್ಬಿಡ್ತಾರೆ
ಹೌದಾ
ಹಂಗೂ ಮಾಡ್ತಾರೆ ತುಂಬಾ ಚೆನ್ನಾಗ್ ಅನ್ಸುತ್ತೆ ನಾವು ಇಯರ್ ಇಯರ್ ಅವ್ರನಾದ್ರು ಎಷ್ಟು ರೇಗಸ್ತೀವ ಅಂದ್ರೆ ನೀನ್ ಬರ್ರಿ ಇಂತದೇ ಮಾಡ್ತೀಯ ಸುಮ್ನೆ ಸುತ್ತಾಡ್ತಿ ತಿಯ ಬಜಿ ತಗೊಂಡ್ ಬಂದಬ ಬಿಡ್ತಿ ಯಾಕ ಸುತ್ತಾಡ್ಬೇಕು ಇಲ್ಲೇ ಕುತ್ಕೊಂಡ ಇಲ್ಲೇ ಬಜಿ ತಗೊಂಡ್ ಬರ್ಬೋದು ಇಲ್ವಾ ಅದೆಲ್ಲಾ ಒಂತರ ತಮಾಷೆಗೆ ಮಾಡ್ತೀವಿ ಓ ಹಿಂಗ ಮಾಡ್ದ ಹಿಂಗ ಮಾಡ್ದ ಅದ ಹಂಗೆ ಹಿಂಗೆ ಅಂತ ರೇಗ್ಸೋದು ಅವರುಏನು ಅನ್ನಲ್ಲ ಯಾಕಂದ್ರೆ ಯಾವಾಗೂ ಒಂದ್ಸಲ ಸೇರಿರ್ತಿವಲ್ಲಾ ವರ್ಷಕ್ಕ ಒಮ್ಮೆನೆ ಸೇರಿರ್ತಿವಿ
ಹೌದೌದು
ಅಂತ ಚೆನ್ನಾಗಿರುತ್ತೆ ಅಂತದೆೆಲ್ಲಾ
ಹೌದು ತುಂಬಾ ಚೆನ್ನಾಗಿರುತ್ತೆ ಬಿಡಿ ಈವಗ ಏನಾದ್ರು ಹಬ್ಬ ಸಂಭ್ರಮ ಅಂತಂದ್ರೆ ಒಂಂತರ ಏನೋ ಮನಲೆೆಲ್ಲ ಹೊಸ ಹೊಸ ವಾತಾವರಣ ಮತ್ತೆ ಸುತ್ತಮುತ್ತ ಎಲ್ಲಾ ತುಂಬಾ ಚೆನ್ನಾಗ್ ಅನ್ಸುತ್ತೆ ಮತ್ತ ಬೆಳಗ್ಗೆ ಬೇಗ ಎದ್ದು ಎಲ್ಲಾ ಕಸ ಗುಡಿಸಿಿ ಅಥವಾ ಮನೆಯ ಎಲ್ಲಾ ಸಾರಸಿ ಹೊರಗಡೆ ಅಂಗ್ಲ ಎಲ್ಲಾ ಸಾರಿಸ್ಬಿಟ್ಟು ನಾವು ಶಗಣಿಯಲ್ಲೆಲ್ಲಾ ಸಾರಸ್ತೀವಿ ಹೊರಗಡೆ ಅಂಗಳದಲ್ಲಿ ಹೌದು ಆಮೇಲೆ ಅಲ್ಲೆಲ್ಲ ರಂಗ ಕಗೋಲಿ ಹಾಕಿ ಪೂಜೆ ಮಾಡಿ ಎಲ್ಲರ ಜೊತೆ ಮಾತ ಮಾತಾಡ್ಕೊಂತ ಸಿಹಿ ತಿಂಡಿ ತಿನ್ಕೊಂತ
ಹೌದು
ತುಂಬಾ ಖುಷಿಯಾಗಿರ್ತೀವಿ ಅವತ್ತಿನ ದಿನ
ಹಾ ಮತ್ತೆ ತುಳ್ಸಿ ಗ ಮನೆ ಮುಂದ್ಗಡೆ ತುಳಸಿ ಗಿಡ ಇಟ್ಟಿರ್ತಾರಲ್ವಾ ಅಲ್ಲಿ ಸಾರ್ ಸುದ್ನು ಬೆಳಗ್ಗೆ ಪ್ರತ ದಿನ ಸಾರಸಿದ್ರೆ ಒಳ್ಳೇದು ಆ ತರ ಹೇಳ್ತಿರ್ತಾರೆ ಮತ್ತೆ ಅದು ಸೈಂಟಿಫಿಕ್ ಕ್ರಿಜನು ಇದೆ ಅಲ್ವಾ ಅದನ್ನ ತುಳ್ಕೊಂಡ್ ಬಂದ್ರೆ ಮನೆೆಯೊಳಗಡೆ
ಹೌದೌದು ತುಂಬಾ ಒಳ್ಳೇದ ಅದು ಅದು ಏನ್ ಗೊತ್ತಾ ಮನೆ ಮುಂದೆ ಅದು ಅಂಗ್ಲದಲ್ಲಿ ಸಗ್ಣ ಸಾರಸಿದ್ರೆ
ಹಾಂ
ಅದನ್ನ ದಿನ ಅಂದ್ರೆ ನಾವು ಅದ್ರ ಮೇಲೆ ಅಡ್ಡ ಆಡೋದು ತುಳಿದಾಡದು ಎಲ್ಲಾ ಮಾಡ್ತೀವಲ್ವಾ ಅದು ನಮ್ ಕಾಲಕ್ಕೆ ಕಾಲ ಹಾಗೆಲ್ಲಾ ಅದು ಹ ಹತ್ತಿದ್ರೆ ನಮ್ಗೆ ಯಾವವುದೇ ತರದು ರೋಗ ಆತರ ಎಲ್ಲಾ ಬರಲ್ಲ ಅಂತೆ ನಾವವು ತುಂಬಾ ಆರೋಗ್ಯ ಹೌದು ನಾವವು ತುಂಬಾ ಆರೋಗ್ಯವಾಗಿರ್ತೀವಂತೆ
ಹ್ಮ್
ಅವಕಿ ಅವಾಗಿನ್ ಅವಾಗೆಲ್ಲಾ ಅದೇ ತರಾನೇ ಮಾಡ್ತಿದ್ರು ನಮ್ಮ್ ಮನೇಲಿ ಈಗ್ಲೂ ಆತರ ಎಲ್ಲಾ ಮಾಡ್ತಾರೆ.
ಹಾ ಮತ್ತೆ.
ಮತ್ತೆ ಹೇಳ್ಬೇಕು ನೀವೇ ಏನಾದ್ರುನು.
ಏನಿಲ್ಲ ನೋಡಿ.
ಹೌದಾ
ಹೌದು
ಮತ್ತೆ ಏನಾದ್ರೂ ಇದ್ರೆ ಹೇಳಿ ಕೇಳೋಣ.
ಏನಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ಅಂತದೆಲ್ಲಾ ಮರೆಯಕ ಆಗಲ್ಲ ಅಲ್ವಾ.
ಹೌದೌದು ಮರಿಯೋಕೆ ಆಗಲ್ಲ ಆ ದಿನಗಳೆಲ್ಲ ಅಂದ್ರೆ. ಅವನ್ನೆಲ್ಲಾ ಹಾಗೆ ಕೂಡಿ ಇಟ್ಟಕೊಂಡ್ರೆ ಮುಂದೆ ಒಂದ ದಿನ ನಾವು. ಅ ನಮ್ಮ ಅಜ್ಜಿ ಅಜ್ಜ ಹೆಂಗ ನಮಿಗ್ ಕತೆ ಹೇಳ್ತಿದ್ರು ಆತರ ನಾವು ಇನ್ನೊಬ್ರಿಗೆ ಕಥೆ ಹೇಳ್ತೀವಿ.
ಹೌದು ಸರಿ.
ಹಾ ಸರಿ ಆಯ್ತು.
ಹಾಂ